ಹಲೋ ಹಲೋ
ಕೇಳಿಸತ ಆಯ್ತಾ
ಕೇಳುಸ್ತಿದ್ಯ ಅಕ್ಕ
ಏಪ್ಪಾ
ಇ ಏನಿಲ್ಲ ಎಲ್ಲ
ಏ್ ಹೇಳು ಹೇಳು ಪರವಾಗಿಲ್ಲ ಹಾ ದಿನವ ಕಾಲೇಜ್ಗೆ ಹೋಗ್ತಿರಲ್ಲ ಫ್ರೆಂಡ್ಸು ಎಲ್ಲ ಮಾತಾಡ್ತ ಹೋಗರ್ತಿರಲ್ಲ ಹಾಂ ಅಷ್ಟೇ ಕಾಲೇಜ್ ಹೋಗ್ತೀಯ ಬರ್ತೀಯಾ
ಹ ಹ್ಮ ಅಷ್ಟೇ ನೀನಲ್ಲ ಅಕ್ಕ.
ಕ್ಲಾಸ್ ಅಲ್ಲಿ.
ನ ನಮ್ಮ ಕ್ಲಾಸ್ ಐವತ್ತು. ಇದ್ದಾರೆ
ಬಿ ಬಿಿ ಎನಾ ನೀನು ಬಿ ಬಿ ಎ
ಹ್ಮ್
ಹ್ಮ್ ಹ್ಮ್ ಐವತ್ತು ಜನ ಇದ್ದಾರೆ ಅಷ್ಟೇನಾ ಬರೀ ಗರ್ಲ್ಸ್ ಇದ್ದಾರಾ ಅಥವಾ ಬಾಯ್ಸು ಇದ್ದಾರಾ ನಿಮ್ಮ ಜೊತೆ ಓ ಹೌದು ಅದಾ ಮಹಿಳಾ ಕಾಲೇಜು ಹ್ಞೂ ಏನು ಹೆಸ್ರುದ್ರದ್ದು
ಅಂದ್ರೆ ಎಷ್ಟು
ನಿಮ್ಮ ಕಾಲೇಜ್ ಹೆಸರು ಹಾಂ ಎಚ್ ಡಿ ಎಮ್ಮ ಹಾಂ ಹಾಂ ಹಾಂ. ಹಾಂ ಹಾಂ ಮಹಿಳಾ ಕಾಲೇಜು ಬರೀ ಹುಡುಗೇರಿಗೆ ಮಾತ್ರ ಹೌದಾ ಮತ್ತೆ ಮತ್ತ ಅಲ್ಲಿ ಅವರೆಲ್ಲಾ ನಿಮ್ಗೆ ಲೆಕ್ಚರರ್ಸ್ ಲ ಇರ್ತಾರಲ್ಲ ಅವರೆಲ್ಲಾ ಬರೀ ಲೇಡಿಸಸ್ೇ ಇದ್ದಾರೆ ಹಾ
ಅಂದ್ರೆ ಜೆಂಟ್ಸ್ ಇದ ಒಂದೊಂದು ಸಬ್ಜೆಕ್ಟ್ ಕೊಬ್ಲ ತರ ಇರ್ತಾರೆ ಇಬ್ರುೂ ಇರ್್ದ ಇದ್ದಾರೆ ನಮ್ಗಂತೂ ಹ್ಮ್.
ಅದೇ ಅದೇ ಮಹಿಳೆಯರು ಅವ್ರು ಇಬ್ರು ಇರ್ತಾರೆ ಅಲ್ವಾ ನಿಮ್ಗೆಲ್ಲಾ ಜಾಸ್ತಿ ಕೀ ಯಾರು ತಗೋತಾರೆ. ಲೇಡಿಸೇ ತಗೋತಾರಾ ಅಥವಾ ಅವ್ರದ್ ಜೇಂಟ್
ಹಾ ಲೇಡಿಸ್
ಹಾ ತಗೊತಾರ
ಹೌದು ಅಕ್ಕ
ಹ್ಮ್ ಹ್ಮ್ ಹೌದಾ ಅದೇ ಅದೇ ಯಾವ್ಯಾವ ಸಬ್ಜೆಕ್ಟ್ ಇರುತ್ತೆ ನಿಮ್ದು
ಅಂದ್ರೆ ಅಕ್ಕ ನಂಗೆ ಸೆಮ್ ಗೆಲ್ಲ ಚೇಂಜ್ ಆಗ್ತಾ ಇರುತ್ತೆ
ಹ್ಮ್ ಈಗ ಫಸ್ಟ್ ಸೆಮಿಸ್ಟರ್ ಅಲ್ಲಿ ಯಾವ್ಯಾವ ಸಬ್ ಜೆಕ್ಟ್ ಇರ್ತವೆ
ನಂಗೆಲ್ಲ ಮರ್ತ್
ಮರ್ತೋಗೈತಾ ಈ ಎರಡನೇ ಸೆಮಿಸ್ಟ್ರ ಅಲ್ಲಿ ಎರಡರ್ದು ಇಲ್ಲ.
ದ ಹಾ ಹಾ
ಅಂದ್ರೆ ಇದಿರುತ್ತೆ ಲ್ಯಾಂಗ್ವೇಜಸ್ ಅಂದ್ರೆ ಭಾಷೆ.
ಆ ಕನ್ನಡ ಇಂಗ್ಲೀಷ್ ಇರುತ್ತೆ ಅದ್
ಹ್ಮ್ ಅದೇ ಅದು ಹಾ ಸಾಮಾನ್ಯವಾಗಿ ಹಾ ಬಿಸ್ನೆಸ್ ಮೇಲೆ ಇರ್ತವೆ
ಹಾ
ಅದೇ ಅದೇ ಅದರಲ್ಲಿ ಬೇರೆ ಬೇರ್ ಬೇರೆ ವಿಷಯಗಳು ಇರುತ್ತೆ ಹಾಂ ಹಾಂ ಹೌದಾ
ಹೌದು ಅಕ್ಕ
ಯಾವ್ದ್ ಓದಿದ್ದು
ನನಗ್ ಕಾಮರ್ಸ್ ಓದಿದ್ದು
ಕಾಮರ್ಸು ಎಲ್ಲಿ ಯಾವ ಕಾಲೇಜು ಪಿ ಯು ಸಿ.
ಅ
ಯಾವ ಕಾಲೇಜು.
ಎ ಸಿ ಟಿ ಅಂತ ಅಕ್ಕ
ಕೇಳಿಸ್ತಿಲ್ವಾ ಹಾಂ ಎಸ್ ಐ ಟಿ ನಾ ಹಾ ಹೇಳು ಹೇಳು ನೀನ್ ಮಾತಾಡೋದ ಕೇಳಿಸ್ ಎಸ್ ಇಟಿ. ಹಂಗಂದ್ರೆ
ಅಂದ್ರೆ ಶ್ರೀ ಗುರು ಗುರು ಸನ್ನೇಶ್ ವರ ಎಜುಕೇಷನ್
ಹಾ ಹಾ ಹಾ ಹೌದಾ ಹ್ಮ್ ಹ್ಮ್ ಏನ್ ತುಂಬಾ ಕಾಲೇಜಸ್ ಇದೆ ಅನ್ಕೋತೀನಲ್ವ ಅದೆೇಲ್ ಬರುತ್ತೆ ಮೈಸೂರು
ಇದು ಅತ್ತೆ ಅದೇ ನೇತ್ರ ಕಾ ಮ ದ್ವೇ ಆದ್ರೂ ಅಲ್ವಾ ಅದ್ ಒಂದು ನೋಡು ಒಂದ್ ಮನೆ ಪಕ್ ಕ್ಕನೆ ಇರೋದು ಕ ಕಾಲೇಜ್ ಅದು
ಓ ಹೌದಾ ಅಲ್ಲಿ ಮದ್ವೆ ಚೌಲ್ ಟ್ರಿ ಹತ್ರ ಒಂದು ಕಾಲೇಜ್ ಬರುತ್ತೆ ತ್ತಲ ಅಲ್ಲ್ ಅದೇನ ಒಹ್ ಹೌದಾ ಹಾ ಹಾ ಹಾ ಹೆಂಗಿದೆ ಚೆನ್ನಾಗಿದೆನಾ ಕಾಲೇಜ್ ಅದು
ಚೆನ್ನಾಗಿದೆ ಅಕ್ಕ
ಹ್ಮ್ ಹೌದಾ ಮತ್ ಮತ್ತೆ ಇವಾಗ ನಿಮ್ ತಮ್ಮ ಏನು ಮಾಡ್ತಾವ್ರೇ ಅವರು ಏನ್ ಮನೆಯಿಂದ ಬಂದು ಹೋಗೋದ ಅಥ್ವಾ ಹಾಸ್ಟೆಲಲ್ಲಿ ಏನಾದರೂ ಇದಾನ
ಇಲ್ಲ ಅಕ್ಕ ಮನೆಗ್ ಬಂದು ಹೋಗೋದು ಅವ್ನ್ದೂನು
ಹಾ ಇಬ್ಬರು ಇಬ್ರಿಗೂ ಬಿಡ್ಬೇಕು ಕರ್ಕೊಂಬರ್ಬೇಕು ನಿಮ್ ಅಪ್ಪ್
ಹೌದು ಹಾ
ಕೆಲ್ಸ ಹೊಲ್ದಲ್ ಕೆಲ್ಸ ಮಾಡದ
ಕೆಲ್ಸ
ಓಹೋ ಓಕೆ ಓಕೆ ಹಾ ಹಾ ಏನಾದ್ರು ಯಾವ್ದಾದ್ರು ಪಂಚಾಯತಿ ದಿನ ಅದ್ರಲ್ಲೇನಾದರೂ ಗೆದ್ದಿದ್ರಾ
ಇನ್ನು ಅನ್ನಿ ಮುಂದೆ ನಿನ್ಕೋಬೇಕು ಅಂತ ಅನ್ಕೊಂಡಿದ್ದಾರೆ
ಹೂ ಇವಾಗಿಂದ ಯೋಚ್ನೆ ಮಾಡ್ಕೊತಾವ್ರೆ ಇವಾಗೇನೋ ಬರುತ್ತಂತಲ್ಲ ಪಂಚಾಯತ್ ತಿ ಎಲಕ್ ಕ್ಷನ್ ಪಂಚಾಯ್ತಿ ಹ್ಮ್ ಯಾವ್ ಪಂಚಾಯತಿ ಬರುತ್ತೆ ನಿಮ್ದು
ನಮ್ದು ಬಳಿಗಟ್ಟ ಇಲ್ಲ ಇಲ್ಲ ಬಿಳಿಗಟ್ಟ
ಹಾ ಬಿಳಿಗಟ್ಟನ ಬೆಳಗಟ್ಟನ
ಬಳಿಗಟ್ಟ ಅಂತ
ಹಾ ಹಾ ಹಾ ಪಂಚಾಯತಿ ಹಾ ಹೌದಾ ನಿಮ್ಮೂರಲ್ಲೇನು ವಿಶೇಷ ಅಂದ್ರೆ ಸ್ಕೂಲ್ ಇದ್ ದೇನಾ ಚಿಕ್ಕದು ಚಿಕ್ಕದು ಅಂದ್ರೆ ಹೈಸ್ಕೂಲು ಪ್ರೈಮರಿ ಸ್ಕೂಲಾ ಅಥವಾ ಒಂದರಿಂದ ಹಾ ಇಲ್ವಾ
ಇಲ್ಲ ಅಕ್ಕ ನಾವೆಲ್ಲಾ ಬೇರೆ ಊರ್ಗೆ ಹೋಗ್ಬೇಕು
ಹ್ಮ ಹ್ಮ ಅಲ್ಲಾ ನಿಮ್ಮೂರಲ್ಲಿ ಎಷ್ಟನೇ ಕ್ಲಾಸ್ ವರೆಗೂ ಇತ್ತು
ಹಾ ಐದನೇ ಕ್ಲಾಸ್ ತನಕ ಆ ಇತ್ತು ಅಷ್ಟೆ
ಚಿಕ್ಕದ ನಿಮ್ಮೂರು
ಹೌದು ಅಕ್ಕ ಏನ್ ಒಂದ್ ಮೂವತ್ ಮನೆ ಇದೆ ಅಷ್ಟೆ ಮೂವತ್ ಮನೆ ಇದೆ ಹ್ಮ್
ಹಾ ಹಾ ಅದೇ ಹೊಲ್ದ ಹತ್ರಾನೇ ಜಾಸ್ತಿ ಇರ್ತಾರಲ್ಲ ಮನೆಗಿಂತ ಆ ಕಡೆ ಎಲ್ಲ ಅದೆೇ ಬೋರ್ವೆಲ್ ಎಲ್ಲ ಹಾಕಿಸ್ಕೊಂಡಿರ್ತಾರೆ ಅದಕ್ಕೆ ಹ್ಮ್ ಹ್ಮ್ ಮೂವತ್ತು ಮನೆ ಹಾಂ ಹೌದೌದು ಅದೇ ನೀರೆಲ್ಲಿದ್ದ್ರೆ ಮನುಷ್ಯ ಹಂಗೆ ತಾನೆ ಹಳೆ ಕಾಲದಿಂದ ಎಲ್ಲಿ ನೀರು ಇರುತ್ತೋ ಅಲ್ಲೇ ಜಾಸ್ತಿ ವಾಸವಾಗೋದು ಅಂತ ಹ್ಮ್ ಹ್ಮ್ ಆತರ ಮೂವತ್. ಮನ ಇದಾವ. ಹಾದ್ರೆ ನಿಮ್ಮ್ರಲ್ಲಿ ಸ್ಕೂಲ್ ಇಲ್ಲ ಅಂಗನವಾಡಿ. ಆ ಥರದ್ದು ಇರ್ಬಹುದು.
ಆಗ
ಶುಶಿ ವಿಹಾರ. ಲ್ಲ ಆರದ್ದ ಹ ಹ ನಿಮ್ಮರಲ್ಲಿ. ಪ್ರೈಮರಿ ಸ್ಕೂಲ್. ಸ್ಕೂಲ್ ಇಲ್ಲ. ಒನ್ ಟು ಫಿಫ್ತ್ ಒಂದರಿಂದ ಐದನೇ ಕ್ಲಾಸ್ು ಮತ್ತೆ ಒಂದನೇ ಕ್ಲಾಸ್ಗೆ ನೀವು ಪಕ್ಕದೂರ್ಗೆ ಹೋಗ್ಬೇಕುಷ್ಟ. ಇದರ ಆಗತ್ತಲ್ಲಿ. ಪಕ್ಕನೇ ಹತ್ರನೇನಾ ಓ ಹತ್ತು ಆದರೂ ಕೂಡ ಚಿಕ್ಕಮಕ್ಕಳು ಹತ್ತು ನಿಮಿಷ. ನಡ್ಕೊಂಡ ಹೋಗಬೇಕು.
ಇಲ್ಲ ಅಕ್ಕ ಇವಾಗ ಪಂಚಾಯ್ತಿಯಿಂದ ಫ್ರೀಯಾಗಿ ಆಟೋ ಬಿಟ್ಟಿದ್ದಾರೆ. ಅವ್ರು ಆ ಸ್ಕೂ ಗವರ್ಮೆಂಟ್ ಸ್ಕೂಲ್ಗೆ ಕರ್ಕೊಂಡ್ ಹೋಗ್ತಾರೆ ಆ.
ಹ್ಮ್ ಹ್ಮ್ ಹ್ಮ್ ಹ್ಮ್. ಅದೇ ಅದೇ ದೂರ ಆಗುತ್ತೆ. ಇಲ್ಲಾ ನಿಮ್ಗೆ. ಈಗ ದೊಡ್ಡವರಾದ್ರೆ ನೆಡ್ಕೊಂಡ್ ಹೋಗ್ತಾರೆ ಚಿಕ್ಕ ಮಕ್ಳೂ ನೆಡ್ಕೊಂಡ್ ಹೋಗ್ಕ್ ಆಗಲ್ವಲ್ಲ ಹಾ ಹಾ ಅಲ್ಲಿ ಎಷ್ಟನೇ ಕ್ಲಾಸ್ ಇದೆ. ಒಂದರಿಂದ. ನ ಕ್ಾಗ ಒಂದ ಕಡೆ ಇದ. ಕೂಲ್ ಹೋಗ್ಬೇಕಂತ. ನೀ ಎಂಟು ಒತ್ತು ಹತ್ತು ಮೇಲ್ಕೋಟೆ ಹ ಹ ಎಲ್ಲಿ ಬರುತ್ತೆ ಅಲ್ಲಿ ಮೇಲ್ಕೋಟೆ. ಲ್ಲಿ.
ಅದು ಅದೇ ಮೇಲ್ ಕೊಟ್ಟ ದೇವಸ್ಥಾನ ಇದೆ ಕೆಳಗಡೆ ಆ ಶನಿಿದೇವ್ರ ದೇವಸ್ಥಾನ
ಹ್ಮ್ ಹ್ಮ್ ಹ್ಮ್
ಅ್ರ ಮುಂದೆನೆ ಇದೆ
ಚೆಲುವ ನಾರಾಯಣ ಸ್ವಾಮಿ ಆ ದೇವಸ್ಥ
ಅದು ಮೇಲ್ಗಡೆ ಇದೆ ಅಕ್ಕ
ಹಾಂ ಓಕೆ
ಅತ್ರ ಇದು ಕೆಳಗಡೆ ಇದು ಡಿಪ್ಲೊಮಾ ಕಾಲೇಜ್ ಐ್ತಲ್ಲಾ
ಓ ಹೌದಾ ಹ್ಮ ಅಲ್ಲೇ ಹೈಸ್ಕೂಲ್ ಇರೋದು ಹ್ಮ ನೀವೆಲ್ಲ ಎಲ್ಲಿಓದಿದ್ದು
ಇ ನಾನು ಆ ನಾನು ಚಿನ್ಕಳ್ಳಿಲ್ಲಿದ ತೆ
ಹಾ ಎಲ್ಲಿ ಬರುತ್ತದು
ಚಿನ್ಕುಳಿ ಅಂದ್ರೆ ಅದು ಪಾಂಡಪುರಕ್ಕೂ ಹೋಗ್ಬೇಕಾರೆ ಇದೆ ಚಿನ್ಕುಳಿ ಅಂತ ತುಂಬಾ ದೂರ ಇಲ್ಲಿಂದ ಬಿ ಜೆ ಎಸ್ ಅಲ್ಲೋ್ದೆ ಹ
ಅಂದ್ರೆ ನೀವ್ ಅಲ್ಲೇ ಇದ್ದು ಓದಿದ್ದ ನ್ ದಿನ ಅಲ್ಗುನು ನಿಮ್ಮ ಅಪ್ಪಾಜೆ ಬಿಟ್ಟು ಬರ್ತ ತಂದ್ರ
ಅಂದ್ರೆ ಅಪ್ಪ ಬಳಿಗಟ್ಟ ತನ್ಕೊಬಿಟ್ಕೊಡ್ತಿದ್ರು ಅಲ್ಲಿಂದ ಸ್ಕೂಲ್ದು ವ್ಯಾನ್ ಬರುತ್ತಲ್ಲಾ ಅದ್ರಲ್ಲಿ ಹೋಗ್ತಿದ್ದು ಹ್ಮ ಡೈಲಿ ಹೌದು ಬೆಳಿಗ್ಗೆ ಸಂಜೆ ಅದ್ರಲ್ಲಿ ಬರ್ತ ತಿ
ಹ್ಞ ಓಹ ನೀವು ವ್ಯಾನ್ ಬುಕ್ ಮಾಡ್ಕೊ ಅಂದರೆ ಸ್ಕೂಲಿಂದನೇ ಇರುತ್ತಲ್ಲ
ಹೌದು ಅಕ್ಕ
ತ ಇದ್ದಿದ್ದ ಹ್ಞೂ ಹ್ ಎಷ್ಟನೇ ಕ್ಲಾಸ್ ಫಕ
ಅ್ ಅದು ಅಕ್ಕ ನಾನೊಂದು ಫೋರ್ತ್ ನಾಲ್ಕನೇ ಕ್ಲಾಸ್ಂದ ಒಂದು ಹತ್ತನೇ ಕ್ಲಾಸ್ ತನಕನ ಒಳ್ಳೆ ಓದಿದ್ದು
ಓ ಒಂದೇ ಕಡೆ ಓದ್ಬಿಟ್ಟಿದೀಯ ನೀನು
ಹೌದು
ಹ್ಮ್ ನರ್ಸರಿ ಅದೆಲ್ಲ ಬೇರೆ ಕದು ಇದಯಾ ನರ್ಸರಿ ಹ್ಮ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅದೆಲ್ಲ ಬೇರೆ
ಹೌದೌಕ್ಕ
ಫೋತ್ ಅ್ರರೆ ನಾಲ್ಕನೇ ಕ್ಲಾಸಿಂದ ನೆಕ್ಲಸ್ ಕುರಗೂ ಉಂದು ಇ ಕಡೆ ಹ್ಞ ಅದೇ ನಿಮ್ಮ ತಮ್ಮನೂ ಸೇಮು ಅಲ್ಲೇನಾ ಹ್ಮ ಅದೇ ಮತ್ತೆ ಎಲ್ಲ ಒಂದು ಕಡೆ ಈಗ ಅಕ್ಕ ಒಂದು ಕಡೆ ಓದಿದ್ದಾರೆ ಅಂದ ತಮ್ಮನ ಅಲ್ಲೇ ಓದಿಸೋದು ಚೆನ್ನಾಗೆಲ್ಲ ಪಾಠ ಮಾಡ್ತಾರೆ ದ್ರೆನ ಅದು ಅಕೆ ಅಲ್ಲೇ ಓದಿಸಿದ್ದಾರೆ ನಿಮ್ಮನ್ನು ಅಲ್ವಾ
ಹೌದು ಬಿ ಜೆ ಎಸ್ ಅಲ್ವಾ ತುಂಬಾ ಫೇಮಸ್
ಹೌದಪ್ಪಾ ಎಲ್ಲ ಕಡೆಯತೆ ಬೆಂಗ್ಗಳೂರಲ್ಲ ಅಂತೂ ಅವರು ಎಲ್ಲ ಶಾಕ್ ಮೆಗಳೆಲ್ಲ ಜಾಸ್ತಿ ಇದ್ದಾವೆ ನಿಮ ಕಡೆ ಅಂತೂ ಹೇಳೇ ಬೇಡ ಇನ್ನು ಮೈಸೂರು ಅಂದ್ರೆ ಅಲ್ಲಿ ಹೆಡ್ ಆಫೀಸ್ ಅಲ್ಲೇ ಇರೋದು ಅನ್ಕೋತೀಿ ಮೈಸೂರಲ್ಲ ಮಂಡ್ಯನೇನು ಮಂಡ್ಯದಲ್ಲಿ ಆದಿಚುಂಚನಗಿರಿ ಬ್ಮ ಹ್ಮ್ ಹ್ಮ್ ಅದೇ ಅದೇ ನವಿಲುಧಾಮ ಏನೋ ಬರುತ್ತ ಅತ್ತಲ್ಲಾ ಅಲ್ಲ ಅಲ್ಲೇ ಇರೋದು ಅನ್ಕೋತೀನಿ ಅವರು ಮುಖ್ಯ ಅದು ಬಿಟ್ರೆ ಇನ್ನೆಲ್ಲಾ ಬರ್ ಇದು ಶಾಖೆಗಳು ಜಾಸ್ತಿ ಇದ್ದಾವೆ ನಮ್ ಕಡೆನೋ ಇದಾವೆ ನಮ್ದು ಚಿಕ್ಕಬಳ್ಳಾಪುರ ಅಲ್ಲೂನು ಒಂದೆರಡು ಮೂರ ಇ ಇದ್ದಾವೆ ಆಮೇಲೆ ತಾಾಲೂಕು ಗೌರಿಬಿದ್ನೂರು ಬರುತ್ತೆ ಅಲ್ಲೂ ಕೂಡ ಒಂದ ಮೂಡಿದಾವೆ ಚೆನ್ನಾಗಿದ್ದಾವೆ ಎಲ್ಲಾ ಕಡೆ ಇದಾವ ಬೆಂಗ್ಗಳೂರಲ್ಲಂತೂ ಜಾಸ್ತಿ ಇದ್ದಾವೆ ಹ್ಮ್ ಅದೇ ಅದೇ ಚೆನ್ನಾಗಿದೆ ಒಳ್ಳೆ ಚೆನ್ನಾಗ್ ಪಾಠ ಮಾಡ್ತಾರೆ ಹ್ಮ್ ಚೆನ್ನಾಗ್ ಪಾಠ ಮಾಡ್ತಾರೆ ಎಲ್ಲಾ ಚೆನ್ನಾಗಿದೆ ಟೀಚರ್ಸ್ ಎಲ್ಲ ಚೆನ್ನಾಗಿ ಪಾಠ ಮಾಡ್ತಾರೆ ಹೇಳ್ಕೊಡ್ತಾರೆ ಅದಕ್ಕೆ ಅವರೆಲ್ಲ ಜಾಸ್ತಿ ಇದ್ದಾವೆ ಶಾಕಂಗ್ಗಳು
ಹೌದಕ
ಕೇಳಿದೀನಿ ನೋಡಿದ್ದೀನಿ ಹ್ಮ್ ನೀ ಬಿ ಜೆ ಎಸ್ಸಲ್ಲಿ ಓದಿದ್ದಾ
ಹೌದು ಅಕ್ಕ
ನೇ ಕ್ಲಾಸಿಂದ ಹತ್ ನಕ್ಲಸ್
ನಿಕ್ಲಸ್ತಾನಕ್ಕ ಹೌದು ಅಕ್ಕ
ಅದೇ ಕನ್ನಡ ಮೀಡಿಯಮ ಇಂಗ್ಲೀಷ್ ಮೀಡಿಯಮ ಇಂಗ್ಲೀಷ್
ಇಂಗ್ ಇಂಗ್ಲೀಷ್ ಮೀಡಿಯಮು
ಇಂಗ್ಲಿಷ್ ಮಾಧ್ಯಮ ಹೌದು ಸಿ ಬಿ ಎಸ್ ಅಲ್ ಬರದೆೇ ಸಿ ಬಿ ಎಸ್ಸಿ ಬೋರ್ಡು ಹ್ಮ ಐ ಸಿ ಎಸ್ಸಿ ನು ಇದ್ ನೇ ಅನ್ಕಂತೀನಿ ಸ್ಟೇಟಾ ಹಾಂ ಹಾಂ ಹಾಂ ಅದೇ ನಾನೇ ತುಂಬ ಕಡಿಮೆ ಇರೋದು ಹ್ಮ್ ಅದೇ ಅದೇ ಸ್ಟೇಟ್ ಬೋರ್ಡು ಕಡಿಮೆ ಇರೋದು ಅನ್ಕೊಂಡಿದ್ದೀನಿ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಇದೆ ಅಂತ ಗೊತ್ ತ್ತು ನನಗೆ ಅದ್ರಲ್ಲಿ ಹಾ ಇರಪ್ಪ ಒಂದ್ ಸ್ವಲ್ಪ ಫೋನ್ ಮಾಡ್ತೀನಿ ಆಮೇಲೆ ಹೊರ್ಗಡೆ ಎಲ್ಲ ಹೋಗ್ತಿದ್ದೀನಿ ಬತ್ ಬತ್ತೀನಿ ಆಮೇಲೆ ಫೋನ್ ಮಾಡ್ತೀನಿ
ಹಾಂ ಸರಿ ಆಯಿತು ಅಕ್ಕ